ಹ
ನಮಸ್ಕಾರ
ನೀ ಏನ್ ಮಾಡ್ತಾ ಇದ್ದೀರಾ
ನಾನೀಗ ಈ ಕೋಸಿನಲ್ಲಿ ಏನಾದ್ರೂ ವಿಭಿನ್ನವಾಗಿ ಮಾಡಬೇಕಂದು ಕರಿತೀನಿ ಎನ್ನಿಸುತ್ತಿದ್ದೇನೆ
ಹೌದಾ ನನಗೂ ಸ್ವಲ್ಪ ಇಡಿ ಮಾಡಿದ್ದಾರೆ
ಮಾಡಿದ್ದೇನೆ ಆದರೆೆ ಅದು ಇರುತ್ತದ ಇಲ್ಲವೋ ಗೊತ್ತಿಲ್ಲ
ಇಲ್ಲ ಈಗಾಗಲ್ಲ ಇಡೀ ನಿಮ್ಮ ಇದರಲ್ಲಿ ತನ್ನವಾಗಿರ ಅದ್ರಲ್ಲಿ ಇಡಿ
ಹ್ಮ್ ನೋಡೋಣ ಇಲ್ಲ ಅಂದ್ರೆ ಇನ್ನೊಂದು ಬಾರಿ ಮಾಡಿ ಕೊಡ್ವೇನು ಬಿಡಿ ಆ ಇನ್ನು ಈಗ ಈಗ ನಾನ್ ಮಾಡಿಕೊಂಡು ತಿನ್ನುತ್ತೇನೆ
ಅಲಾ
ಇನ್ನೊಂದು ಬಾರಿ ನಿಮಗೆ ಮಾಡಿಕೊಡುತ್ತೇನೆ
ಪರವಾಗಿಲ್ಲ ನಾನ್ ನಾಳೆ ಮುಂಜಾನೆನೆ ಬರುತ್ತೇನೆ
ಹಾ ಸರಿ ಬನ್ನಿ ಹಾಗಾದ್ರೆ ನಾನು ನಾಳೆ ಮುಂಜಾನೆ ನನ್ನ ಊಟದ ಡಬ್ಬಿಗೆ ಮಾಡಿದುಕೊಂಡು ಹೋಗುತ್ತೆ
ಹಾ ಸರಿ ಆ ತರಾನೇ ಮಾಡಿನಿ
ಹಾ
ನನ್ನ ತಂಗಿಗೆ ಇವತ್ತು ಪರೀಕ್ಷೆ ಇದೆ ಅದು ಯಾದೋ ಗೊತ್ತಿಲ್ಲ
ಹ್ಮ್ ನಿನ್ನ ತಂಗಿಯದು ನಿನಗೆ ಗೊತ್ತಿಲ್ಲ ಅಂದ್ರೆ ಹೆಂಗ ಹೇಳಿ ಹ್ಮ್ ನಿನ್ನದದುು ಬೇರೆ ಅವಳದು
ಹೌದೌದು ನಾವೇ ಬೇರೆ ಅವರೇ ಬೇರೆ ಓದುತ್ತಿರೋ
ಹಾ
ಹ್ಮ
ಏನುೋ ಹೇಳಿನನು ತುಂಬಾ ದೊಡ್ಡ
ನಿಮ್ಮಷ್ಟು ದೊಡ್ಡವರಲ್ಲ ನಿಮ್ಮಷ್ಟು ದುಡ್ಡು ಇರೋ್ರಲ್ಲ ನೀವು
ಓ ಪ್ರವಾಸಕ್ಕೆ ಹೋಗಿ ಬಂದು ನನ್ನ ತಾಯಿಯ ಬಳಿ ಉಗಿಸ್ಕೊಂಡ ಕೊಂಡಿದ್ದೇನೆ
ನಿಮ್ಮ ತಾಯಿ ಏನು ಅನ್ನೋಲಿಲ್ಲ ನೀವು ನಿದ್ದೆ ಮಾಡಿದ್ದಕ್ಕೆ ಬೈದಾರ ಅಷ್ಟೆ
ಇನ್ನೊಂದು ಬಾರಿ ನೀನು ಪ್ರವಾಸ ಅನ್ನ ನಿಿನಗೆ ಕಾಲ್ ಮುರಿತೇನೆಂದರು ಮಮ್ಮ
ಹಾ ಅದು ನಿಜ ತಾನೆ ನೀವು್ ಅಷ್ಟು ನಿದ್ದೆ ಹದರೆ ಅವ್ರಿಗೆ ಕಪ ಬರುತ್ತಲ್ಲ
ಪ್ರವಾಸಕ್ಕ ಹೋಗಿ ಬಂದು
ಅದ ನಿಜಾನೆ
ಹ್ಮ ಅವರು ನನ್ನನ್ನ ಅಂದ್ರೆ ನಂಗೆ ಬೇಜಾರಾಗುದಿಲ್ಲ ಹೇಗೆ ಹೇಳಿ ಹೀಗೆ ಆದ್ರೆ ನೀವು ಅವರಿಗೆ ಹಾ
ಹೇಳಿ ಹೇಳಿ ನೀವು ಅವರಿಗೆ
ನೀವು ಅವರಿಗೆ ಇದು ಮಾಡಿದರೆ ಹೇಗೆ ಹೇಳಿ ನನ್ನನ್ನು ಯಾರು ಇದು ಮಾಡುತ್ತ ನೀವೀಗೆ ಬೇಜಾರ್ು ಮಾಡಬರುದು
ನಾನು ಏನೋ ಅವ್ರಗ ಏನ್ ಸಹಾಯ ಮಾಡಲ್ಲ ನಾನು ನ್ಯಾಯ ಮಾತಾಡುತ್ತೇನೆ
ಹ್ಮ ಬಿಡಿಯಪ್ಪಾ ನೀವು ನ್ಯಾಯಾಧೀಶರು
ಹಾ ಹೌದು ನನಗೆ ವಕೀಲರ ಸ್ನಾನ ಕೊಡುತ್ತಾರೆ
ಯಾರು
ನಿಮ್ಮಿ ಜನರು
ಓ ನೀವೇ ತುಂಬಾ ಅಭಿಮಾನಿಗಳುಂಟು
ಹೌದು
ಹಾ ಏನ ಮಾಡಿ
ಏನು ಮಾಡುವುದಿಲ್ಲ
ಏನ್ ಯಾ ನೀವು ನೀವ ಏನು ಮಾಡ್ತಿದ್ದೀರ ಅದನ್ನು ಬಿಟ್ಟು ನೀವು ವೈದ್ಯಕೀಯ ಕೆಲಸಕ್ಕೆ ಹೋಗಬೇಕ ವಕೀಲರ ಕೆಲಸಕ್ಕೆ ಹೋಗಬೇಕಾಗಿತ್ತು ನೀವು
ಹ ಅದು ಐದು ವರ್ಷ ಓದಬೇಕು ಅದೇ ಕಷ್ಟ
ಇನ್ನ ಲ
ಅದು ಐದು ವರ್ಷ ಹೋದ ಆಬೇಕು ಅದೇ ಕಷ್ಟ ಇಲ್ಲ ಅಂದ್ರೆ ಹೋಗಿ ಬಿಡುತ್ತೆ
ಪರವಾಗಿಲ್ಲ ಇವಾಗ ಹೋಗಿ
ಮತ್ತೆ ಇನ್ನೇನ ಸಲ ಸಡ
ಹೇಳ ಬ
ನಾನು ರೈಲಿನ ರೈಲಿನ ಇದರತ್ರರ ನಿಲ್ಕೊಂಡಿದ್ದೇನೆ
ಬಾಗಿಲಿನ ಬಡಿಯ ಹುಷಾರ್ ಹುಷಾರಾಗಿ
ಹೌದು ಹೌದು
ಹ್ಮ್ ಅವ ಮತ್ತೆಲ್ಲಾದ್ರ ಗಾಳಿಗೆ ಹೋಗ್ಬಿಟ್ಟಿರ ಹುಷಾರು ಆಮೇಲೆ ನಾವ್ ಬರ್ಬೇಕಾಗ್ತದೆ ಹುಡುಕಕೊಂಡು
ಹುಡ್ಕೊಂಡೇನ್ ಬರಕ್ ಆಗಲ್ಲಲ್ಲ ನಿಮಗೆ ಗೊತ್ತಿದೆಯಲ್ಲ ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಅಂತ ಅಲ್ಲಿಗೆ ಬಂದರೆೆ ಅಲ್ಲೇ ಸಿಗುತ್ತೇನೆ
ಅಲ್ಲ ಎಲ್ಲಾದ್ರೂ ಬಿದ್ದ ಹೋದ್ರೆ ಸೆಂಟ್ು ಅರ್ಧ ದಾರಿಯ
ಏನು ಮಾಡಕ್ಕ ಆಗಲ್ಲ ನನ್ನ ಹಣೆ ಬರ ಅಷ್ಟೇ ಅಲ್ಲ
ಆಮೇಲೆ ನಮ್ಮ ಗತಿ ಏನು ಅಲ್ಲ
ನಿಮ್ಮ ಆಗತ್ತ ನೀವು ಚೆನ್ನಾಗಿರ್ತೀರಾ ಅಷ್ಟೆ ಒಂದು ಎರಡು ದಿನ ಹಳ್ಳತೀರಾ
ಆದರೂ ಆದರೂ ಅತ್ತೆಯ ಮಗಳಿಲ್ಲ ಅನ್ನುವ ಅದು ಖ ಇರುತ್ತದೆ ಎಲ್ಲ
ಏನಂತಾರ ಅದನ್ನ ನಿಮ ಮ್ಮ ನನ್ನ ತಂಗಿ ನಿಮಗ್ ಏನಾಗಬೇಕು ಅಂತೀರಾ ಅಲ್ಲ ಅಲ್ಲ ಅಮ್ಮ ಅಮ್ಮ
ಹಾ ನಾವು ಅವಳಿ ಮಾ
ಹಾ ಅವ್ರು ಇದಾರೆಲ್ಲ ಸಾಕ್ ಬಿಡಿ ನಿ
ಆದರೂ ನೀವು ಆದರೂ ನೀವು ಇರಬೇಕಲ್ಲ ಹ್ಮ್
ಬರಿೀ ಬಿಡಿ ಹುಷಾರಾಗಿ ಇಡ್ಕೊಂತೀನಿ ಬೀಳೋದಿಲ್ಲ
ಹ್ಮ
ಹ ನೀವು ಬರಬೇಕಾಗಿತ್ತು ಚೆನ್ನಾಗಿರ್ತಿತ್ತು
ನೀವು ಕರೆಯಲೇ
ನಿಮ್ಮ ತಾಯಿ ಕಳ್ಸ ಹೋದಿಲ್ಲ ನಿಮ್ಮ ತಾಯಿ ಕೆಳ್ಸಲ್ಲ ಸುಮ್ಮ್ನೆ ಯಾಕ ಅೆ ನನಗೆ ಬೇಜಾರಾಗುತ್ತೆ ಅದಕ್ಕೆ ಕೇಳಲಿಲ್ಲ
ನೀವು ಒಂದು ಬಾರಿ ಕೇಳಿದ್ದರೆ ಕಳ್ಿಸುತ್ತಿ
ಮತ್ತೆ ಏನೋ ಪಾಪ ನೀ್ ಮೊೇನೆ ಬಂದಿದ್ದೀರ ಮತ್ತೆ ಯಾಕೆ ಸುಮ್ಮ್ನೆ ಅಂತ ನಾನೇ ಕರೆಯಲಿಲ್ಲ ನಾನೇ ಕೇಳದ
ಸರಿ ಪೀಡ ಆಯದುು
ಮತ್ತೆ ಇನ್ನೇನು ಸಮಾಚಾರ
ಹೇಳಏಬೇಕೇಕು ನೀರಿ
ನಮ್ಮದೇನು ಇಲ್ಲ
ನಮ್ಮದೇನು ಇಲ್ಲ ನಾವು ಚಿಕ್ಕವರು ನೀ ದೊಡ್ಡವ್ರು ಹೇಳಿದ್ರೆ ನಾವವು ಕೇೇಳತೆೇ
ೋರು ಅಲ್ಲ ನೀವು ನಿಮ್ಮ ಸ್ನೇಹಿತರ ಜೊತೆ ಪ್ರವಾಸಕ್ಕೆಲ್ಲ ಹೋಗಿ ಬಂದಿದ್ದೀರಾ
ನ್ ನನ್ನ ಸ್ನೇಹಿತ ಹಲೋ ನನ್ನ ಸ್ನೇಹಿತೆ ಕರೆ ಮಾಡಿದಾಗೆಲ್ಲ ಹಾಡು ಹೇಳಏು ಹಾಡು ು ನನ್ನ ಧ್ವನಿ ಅಷ್ಟು ಚೆನ್ನಾಗಿದಯಾ
ನಿಮ್ಮ ಧ್ವನಿ ಆಡಿನಲ್ಲಿ ತುಂಬಾ ಚೆನ್ನಾಗಿದೆ
ನನ್ನ ಸ್ನೇಹಿತಿಯ ಯಾಗೂ ಹೇಳುತ್ತಾಳೆ ನಿನ್ನ ಧ್ವನಿ ಚೆನ್ನಾಗಿದೆ ಆಡು ಹೇಳು ಆಡು ಹೇಳು
ಹೌದ ಮತ್ತೊಂದು ಯಾರಿನಲ್ಲ ತುಂಬಾ ಚೆನ್ನಾಗಿರತ್ತು ಅದಕ್ಕೆ ನಿಮ್ಮ ಅಮ್ಮ ನಿಮ್ಮ ತಾಯಿ ಹೇಳತಾರ ನಿಮಗೆ ಸರಿಗನೋಬಲಿ ಹೋಗಿ
ನನ್ನ ತಾಯಿಯ ಕನಸ್ಸು ಅದು
ಹಬಾ
ಆ ನನ್ನ ತಾಯಿಗೆ ಒಂದು ಬಾರಿ ಸರಿಯಾದರೂ ನಾನು ಆ ವೇದಿಕೆಯಲ್ಲಿ ನೋಡಬೇಕು ಹಕಂದು ನನ್ನ ತಾಯಿಗೆ ಆಸ ಹ್ಮ ಇನ್ನೇನು
ಏನಲ್ಲ ಹೇಳ
ಏನಿಲ್ಲ ಹೇಳಿ ಆದ್ರೆ ಆದ್ರೆ ನನ್ನ ತಂದೆ ಬಿಡಿತಾರೋ ಇಲ್ಲೋ ಗೊತ್ತಿಲ್ಲ
ನೇನು ಸಮಾಚಾರ
ಅದ್ ನನ್ನ ತಂದೆ ಬಿಡುತ್ತಾರೆ ಎಲ್ಲ ಗೊತ್ತಿಲ್ಲ ಆದ್ರೆ ನನ್ನ ತಾಯಿ ಬಿಡುತ್ತ
ನಿಮ್ಮ ತಂದೆಗೂ ಇಷ್ಟಾನೇ
ಹ್ಮ ಆದ್ರೆ ಚಂದೆ ಬಯ್ಯುತ್ತಿರುತ್ತಾರೆವ ಆಗಲು ಅದೇ ಬೇಜಾರು
ಯಾಕೆ ಏನಾಯ್ತು
ಯಾಕೋ ಗೊತ್ತಿಲ್ಲ
ಹುಷಾರು ಆ ಹುಡುಗ ಎಲ್ಲ ನಿನ್ನನ್ನು ನೋಡಿ ನೆನೆಸಿಕೊಳ್ಳುತ್ತಿರಬೇಕು
ಹೌದಾ
ಹಾ
ಹ
ನೋಡಿ ನೋಡಿ ಮತ್ತೆ ನೆನೆಸಿಕೊಳ್ಳುತ್ತಿದ್ದಾನೆ
ಮತ್ತೆ ಇವನೇನ ಸಮಾಚಾರ
ಏನ ಇಲ್ಲ
ಹಾ ಹ
ನಿಮ್ಮದೇಏನು ಸಮಾಚಾರ
ಸಮಮ್ಮಾಜ ಎ
ಹ್ಮ್
ಹ
ನಾ ಅಡಗೆ ಮಾಡ ಮಾಡುತ್ತಿರುವುದು ನಾನು ಊಟ ಮಾಡುತ್ತಿರುದು ದು ನಿಮಗೆ ಕೆಮ್ಮು ಬರುತ್ತಿದೆಯಾ
ಹೌದು
ಯಕ್ಕೆೆ ನನಗೆ ಬರಬೇಕಲ್ಲ ಕೆಮ್ಮು ನಿಮಗೆ ಯಾಕೆ ಬಂತು
ನನಗೆ ಇಲ್ಲಿ ಗಾಳಿ ತುಂಬಾ ಬಂತು ಅಲ್ಲ ಅದಕ್ಕೆ ಕೆಮ್ಮು ಬಂದಿದೆ
ನಿಮ್ಮ ಬಳಿ ಗುಳಿಗೆ ಇಲ್ಲವೇ
ಇಲ್ಲ
ಯಾಕೆ ನಿಮಗೆ ಕೊಬ್ಬು ಅಲ್ಲ ನಿಮಗೆ ಕೊಬ್ಬು ಅಲ್ಲ
ನ ಬೇಡ ಬಿಡ ಹೋಗುತ್ತೆ ಹೊರಡ್ರ ಹೋಯ್ತ
ಹೌದಾ
ಹ್ಮ
ಏನೋ ಮಾಡಿಿಯಲ್ಲ
ಏನು ಮಾಡೋುದಿಲ್ಲ
ಯಾಕೆ
ತಿತ ರ ಮತ್ತೆ ಇನ್ನೇನ್ ಸಮಾಚಾರ ಅವರು ಹಿಡಿದುಕೊಂಡೇ ಇಲ್ಲ ಸುಮ್ಮ್ನೆ ನಿಲ್ಕೊಂಡಿದಾರ ಇಲ್ಲಿ ಓಸ ತರ
ಅದಕ್ಕೆ ನಿಮಗೆ ಭಯ ಆಯ್ತಾ ಹ್ಮ್ ಎಷ್ಟೇ ಆದ್ರೂ ನಿನ್ ಆತ್ಮ ಸಹಿತ ಅಲ್ಲ ಎಷ್ಟ ಆದ್ರು ನಿನ್ನ ಆತ್ಮ ಸ್ನೇಹಿತೆ ಎಲ್ಲಾ ನೀವೇ ಹಿಡಿದುಕೊಳ್ಳಿ
ಹಾ
ಹ್ಮ್
ಮತ್ತೆನ
ಮತ್ತೆ ಏನಿಲ್ಲ
ಹಾ
ಏನಿಲ್ಲ
ನಾವಿನ್ನ ಎಲ್ಲಿದ್ದೀವನ್ ಸರ್
ನೀವು ಮಾರ್ಗದರ್ಶನವನ್ನು ಹಾಕಿಕೊಂಡು ಹೋಗಿ
ಹಾ ಏನ್ ಅವ್ರು ಹೇಳಕ್ತಾರ ಹೆಂಗ ಬರ್ತಿದೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ ಮತ್ತ ಇನ್ನೇ ನು ಸಮಾಚರ ಆದೆ ಅ್ರ
ಹ್ಮ
ಹ್ಮ ಸಮಾಚಾರ ನ ನ ತು ನಿ
ತುಂಬಾ ನಿಲ್ದಾಣ ಇದೆ ಒಂದು ಗಂಟೆ ನೀವು ಹೋಗಬೇಕು ಅಲ್ಲಿಗೆ ಹ ಒಂದು ಗಂಟೆ ಕಾಲ ಹೋಗಬೇಕು ನೀವ ಅಲ್ಲಿಗೆ ಹಾ ಅಂದ್ರೆ ಒಂದು ಅರವತ್ತು ನಿಮಿಷ ಒಬ್ಬಬೇಕು
ಹೌದಾ
ಹಾ ನನ್ನ ಸ್ನೇಹಿತೆ ಹೇಳಿದ್ದಳು ನನಗೆ ನನ್ನ ಸ್ನೇಹಿತ ಹೇಳಿದ್ದಳು ಹ
ಮತ್ತೆ ಇನ್ನೇನು ಸಮಾಚಾರ
ಈ ಹೇಳಬೇಕು ನೀಗ
ನಮ್ಮದೇ
ನಮ್ಮದು ಏನ ಇಲ್ಲ ನಿಮ್ಮ ಸ್ನೇಹಿತೆ ಏನ್ ಮಾಡತಿರುವುದು
ನಮ್ಮ ಸ್ನೇಹಿತ ಬಾಗಿಲಿನಿಂದ ಆ ಕಡೆ ನೋಡುತ್ತಿದ್ದಾಳೆ
ಹೌದಾ ನಿನ್ನ ಸ್ನೇಹಿತೆ ಹುದ್ದೆಗೆ ಹೋಗುದಿಲ್ಲವೇ
ಹಾ ಹೇಳ
ಕೆಲಸಕ್ಕೆ ಹೋಗುದಿಲ್ಲವೇ
ತರ ರಜೆ ಹಾಕಿದ್ದಾರೆ ಇವತ್ತ
ಹೌದಾ ಅವರು ಏನು ಕೆಲ್ಸಕ್ಕೆ ಹೋಗೋದು
ಹ